ಹಲೋ
ನಮಸ್ಕಾರ
ಹಾ ನಮಸ್ಕಾರ ಆಯ್ತಾ ಊಟ
ಊಟ ಆಯ್ತತಿ ಏನ್ ಮಾಡ್ಕೊಂಡಿದ್ದೀರಾ
ಪ್ರೆಸೆಂಟ ಫ್ಯೂಚರ್ ಅಲ್ಲ
ಈ ಪ್ರೆಸೆಂಟ್
ಊಟ ಮಾಡಿ ಮಲ್ಕೊಂಡಿದ್ದೀನಿ ನೋಡು ನೀನು
ಹಾ ಹಗೆ ವಾಕ್ ಮಾಡ್ತಾ ಇದ್ದೀವಿ ಫ್ಯೂಚರಲ್ಲಿ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ
ಪಿಯೂಚರಅಲ್ಲಿ ಕಾಂಪಿಟೇಟಿವ್ ಓದ್ತಾ ಇದ್ದೀನಿ ಯಾವವುದಾದ್ರರು ಒಂದು ಸರ್ಕಾರಿ ಹುದ್ದೆ ಹಿಡಿಬೇಕು ಅಂತ ರ್ತಾ ಇದ್ದೀನಿ ನೋಡ
ಸರ್ಕಾರಿ ಉದ್ದೆ ಹಿಡಿಬೇಕು ಅಂತ ಓದ್ತಾ ಇದ್ರಾ ನಾವು ಹಂಗೆ ಖಾಲಿ ಇದ್ದೀವಿ ನಿಮ್ದು ಯಾವ ಜಿಲ್ಲೆ ಬರುತ್ತೆ
ನಮಂದು ಚಿತ್ರದುರ್ಗ ಜಿಲ್ಲೆ ಬರುತ್ತೆ
ಚಿತ್ರದುರ್ಗದಲ್ಲಿ ಏನೇನು ವಿಶೇಷತೆ ಇದೆ ಹೇಳಿ ನೋಡೋಣ
ಚಿತ್ರದುರ್ಗದಲ್ಲಿ ಏಳು ಸುತ್ತಿನ ಕಲ್ಲಿನ ಕೋಟೆ ಇದೆ ಜೋಗಿಮಟ್ಟಿ ಇದೆ ಚಂದವಳ್ಳಿ ತೋಟ ಇದೆ ಹಾ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ವಿವಿ ಸಾಗರ ಕೇಳಿದಿಯಲ್ಲ
ಹಾ ವಾಡೆ ವಿಲಾಸ
ಹಾ ಹಾ ಅದಿದೆ ಹಾಗೆ ಸ್ವಲ್ಪ ಈ ಕಡೆ ಬಂದ್ರೆ ತೇರುಮಲ್ಲೇಶ್ವರ ದೇವಸ್ಥಾನ ಕೇಳಿದೀಯಾ
ಇಲ ಕೇಳಿಲ್ವಾ ಅಲ್ಲ
ಫೇಮಸ್ ಏನೆ ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲಿ
ಹಾ
ಮತ್ತೆ ಕೋಟೆ ಎಲ್ಲಾ ಯಾವತ್ತಾದ್ರು ಬಂದಿದ್ದೀಯಾ ಕೋಟೆ ನೋಡಕ್ಕೆ
ನೋಡಿದೀವಿ ಯಾವ್ದೋ ಒಂದ್ ಜಮಾನದಲ್ಲಿ
ಜಮಾಾನದಲ್ಲಿ ಹೀಗ್ ರೀಸೆಂಟ್ಗ ಬಾ ತುಂಬಾ ಚೆನ್ನಾಗ್ ಮಾಡೋರೆ ಎಲ್ಲಾ ಏನು ಮಾಡಿಲ್ಲ ಇರೋದನ್ನೇ ಆಲ್ಟ್ರೇಷನ್ ಮಾಡೋರೆ ಮತ್ತೆ ನೀನ್ ಏನೇನೋ ತಿಂಗ್ ಮಾಡ್ಬೇಡ
ಸರಿ ಸರಿ ಆಮೆಲೆ ಅಷ್ಟೇ ವಿಶೇಷತೆ ಏನು ತಿಂಡಿ ವಿಶೇಷತೆ ಏನಿದೆ
ಹಾ ನಮ್ ಸೈಡ್ ಎಲ್ಲ ಮುದ್ದೆನೆೇ ಫೇಮಸ್ ಹ್ಮ
ಯಾವ್ದಾರ ಸಿಹಿ ಖಾದ್ಯಗಳಾದ್ರೆ
ಸಿಹಿ ಸಿಹಿ ಈ ಎಂದ್ ಮಾತ್ರಕ್ಕೆ ನಮ್ ಸೈಡ್ ಗಿಣ ಜಾಸ್ತಿ ಮಾಡ್ತಾರ ಅದೇ ಗಿಣ್ ಗಡ್ಬು ಅಂತಾರಲ್ಲ ಹಾ ಅದು ಜಾಸ್ತಿ
ಅಷ್ಟು ಅಲಂತ ಮಾಡ್ತಾರಲ್ಲಗ
ಹ್ಮ್ ಹೆಮ್ಮೆ ಅಲಿಂದನೂ ಮಾಡ್ತಾರೆ
ಹಾ ಅದ ಗಿಣ್ ಕಡುಬು ಅಂತಾರ ಯಾವ್ದರ ಮಾಡ್ತಾರ ಅದನ್ನ
ಅದನ್ನ ಮೊದಲು ಫಸ್ಟ್ ಕರ ಆಗಿರುತ್ತಲ್ಲ ಅವಾಗ ಫಸ್ಟ್ ಶಾಲೆ ಇರುತ್ತಲಾ ಅದನ್ನ ಸಪ್ರೇಟ್ ಇಡ್ಬೇಕು ಆ ಸಪ್ರೇಟ್ ಇಟ್ಬಿಟ್ಟು ಕಾಯಿಸಿ ಅದ್ರೊಳಗೆ ಬೆಲ್ಲ ಹಾಕ್ಬಿಟ್ರೆ ಅದು ಹಾಲ್ ಹೊಡಿತತೆ ಅದು ಒಂಥರ ಕೇಕ್ದಂಗ ಆಗುತ್ತೆ ಅದನ್ನೇ ಅದಕ್ಕೆ ಅಲಕ್ಕಿ ಮತ್ತಿರ್ಗಾ ಇದು ಒಣ್ಸು ಡಿ ಪೌಡರ್ ಇರುತ್ತಲ್ಲಾ
ಹಾ ಹಾ ಹಾ
ಅದನ್ನಾಕಿ ಹಾಲ್ ಒಡ್ಸಿ ಇಳ್ಸ್ ಬಿಟ್ರೆ ಅದೇಗ್ ಇಳ್ಗಡ್ಬು
ಹೌದಾ ಕಡುಬು ಅಂದ್ರೆ ಏನಾದಾರರು ಉಂಡೆ ಗಿಂಡೆ ಉಂಡೆ ಗಿಂಡೆ ಕಟ್ತೀರಾ ಅಥವಾ ಅದೇ ಕೇಗ್ ತರ ಕಟ್ ಮಾಡಾಡ್ಕೊಂಡ ತಿಂತೀರಾ
ಈ ಅದು ಹಾಲಲ್ಲಿ ಆತರ ಬೆಲ್ಲ ಹಾಕಿದ ತಕ್ಷಣೇ ಅದು ಒಡದ್ ಬಿಡುತ್ತೆ ಅದು ಒಡದ್ ಬಿಟ್ಟು ಅಂದ್ರೆ ಅದೇ ಯಾ ಕೆಟ್ಟಾಗ ಆಗುತ್ತಲ್ಲ ಆತರ ಆಗಲ್ಲ ಈ ಮೊಸರು ಮಾಡ್ದಾಗ ಕೇಕ್ ತರ ಆಗಲ್ವಾ ಹಾ ಹಾ ಕೇಕ್ ತರ ಆಗದು ಮತ್ತ ಅವಾಗ ನಾವ್ ಸ್ಪೂನ್ ಅಲ್ಲಿ ಎತ್ಕೊಂಡ್ ತಿನ್ನೋದು ಕೇಕ್ ತರ ಕಟ್ ಮಾಡ್ಕೊಂಡು
ಅಂಗ
ಹ್ಮ್ ನೀ ಎಂದು ತಿಂದಿಲ್ವಾ
ನಾ ಇದನ್ನ ನ ಕೇಳೇ ಇಲ್ಲ ನಾವ ಇದೆ ಫಸ್ಟ್ ನಾವೆಲ್ಲ ಗಿಂನ ಅಷ್ಟೇ ಮಾಡ್ಕೊಂಡು ತಿಂತಿದ್ದ
ಅದೇ ಪಾಯಸ ಮಾಡ್ತಾರಲ್ಲ ಅದು
ಪಾಯಸ ಅಲ್ಲ ದಿನ್ನು ಈಗ ಹಾಲಿಗೆ ಸಕ್ಕರೆ ಇಕರೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು
ಹ್ಮ್
ಇಡ್ಲಿ ಬೇತರಲ್ಲ ಆತರ ಬೇಸ್ ಬಿಟ್ರೆ
ಹ್ಮ ಒಂದೊಂದ್ ಸೈಡ್ ಒಂದೊಂದ್ ತರ ಮಾಡ್ತಾರೆ ನಾವು ಅದಷ್ಟೇ ಅಲ್ಲ ಮತ್ತೆ ಪಾಯಸನ ಮಾಡ್ತೀವಿ ನಾವದ್ರದ್ದು
ಗಿಣ್ಣಾಲಲ್ಲ ಹಾ ಹ ಹಾಲು ಮತ್ತೆ ಆ ಹಾಲಾ ಎರಡು ಮಿಸಕ್ಸ್ ಮಾಡಿ ಪಾಯಸ ಮಾಡ್ತರಾ
ಹಾ ಅಂದ್ರೆ ಅದೇ ಫಸ್ಟ್ಗೆ ನಮಗ್ ಇವಾಗ ಗಿಣ್ ಗಡ್ಬ ಬೇಕು ಅಂದ್ರೆ ನಾವು ಮೊದಲ್ನೇ ಅ ಎತ್ತಿಟ್ಬಿಟ್ಟು ಆತರ ಮಾಡ್ಕೊಂತೀವಿ ಇಲ್ಲ ನಮ್ಗೆ ಪಾಯಸ ಬೇಕು ಅಂತ ಅನ್ಸಿದ್ರೆ ಹಾ ಅದೇ ಅಂದ್ರೆ ಒಂದ ಹತ್ತು ದಿನ ಕರಿತೀವಲ್ಲಾ ಹಾಲೆಲ್ಲ ಕೂಡಾಕೊಂಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಹಾಕಿ ಪಾಯಸ ಮಾಡ್ತೀವಿ
ಪಾಯ್ಸ
ಹ್ಮ್ ನಮ್ ಸೈಡು ಆತರ ಏನಾದ್ರು ಮನೇಲಿ ಹೊಸತಾಗಿ ಖರ ಹಾಕಿದ್ರೆ ಆತರ ಮಾಡಿದ್ರೆ ದೇವ್ರಿಗೆಲ್ಲಾ ಎಡೆ ಕೊಡ್ಬೇಕಲ್ಲ ಅದಕ್ಕೆ ಪಾಯ್ಸನೇ ಜಾಸ್ತಿ ಮಾಡ್ತೀವಿ ನಾವೆಲ್ಲ
ಓ ಮೊದಲ್ನೇ ಬೋಣಿ ದೇವ್ರಿಗೆ ಅಂತ ಹೇತಿ
ಹ್ಮ್ ಫಸ್ಟ್ ದೇವರು ಆಮೇಲ್ ನಾವು
ಹಂಗ
ಹ್ಮ್
ಫಸ್ಟ್ ನೀವಲ್ಲ
ಹಾ
ಫಸ್ಟ್ ಯಾಕೆ ನೀವ್ ಬರ್ಲಿಲ್ಲ ದೇವರ ಫಸ್ಹ
ಹ್ಮ್ ಯಾಕಂದ್ರೆ ಅದು ನಾವೀಗ ಚೇಂಜಸ್ ಮಾಡಿದ್ರೆ ಬರಲ್ಲ ಅದು ಮುಂಚೆಯಿಂದನೂ ನಡ್ಕೊಂಡ್ ಬಂದಿದೇ ಲ್ಲ ನಾವೇನೇ ಅಂದ್ರೂನು ಅದು ಬಂದೇ ಬಿಡುತ್ತೆ
ಹಾ ಹಾ ಹಾ
ತಾನೆ ಹ್ಮ್ ಈಗ ಏನೆೇ ಒಂದಾಗಿದ್ರುನು ನಮ್ಮ್ ಮನೆ ನಾವ್ ಏನೇ ಏನೇ ಹೊರಗಡೆ ಇದ್ದೀವಿ ಇದು ಮಾಡಿದೀವಿ ಅಂದ್ರು ನಮ್ಮನೆ ಸಂಪ್ರದಾಯ ಏನಿರುತ್ತೆ ಅದು ಸ್ವಲ್ಪನಾದ್ೂ ನಮಗ್ ಬಂದೇ ಇರುತ್ತೆ
ಹೌದಾ
ಹ್ಮ್ ಹ್ಮ್ ಇರ್ಬೋದು ನಂಗಾದ್ರೆ ನಿನಗ್ ಬಂದಿಲ್ವಾ
ನಾ ಇಲ್ಲ ನಮಗೆ ಅಷ್ಟೇ ಸಂಸ್ಕೃತಿ ಅದೆಲ್ಲ ಗೊತ್ತಿಿಲ್ಲವಲ್ಲ
ಹ್ಮ್
ನೀವು ಹುಡುಗಿರಿ ಇಡ್ತ್ರ ಸ್ವಲ್ಪ ಗೊತ್ತಾಗುತ್ತೆ ಹುಡುಗರು ಗೊತ್ತಾಗಿಲ್ಲ
ಏನೆ ಹುಡ್ಗಾ ಹುಡ್ಗಿ ಏನಾದ್ ಮ್ಯಾಟ್ರ ಆಗಲ್ಲ ಅಲ್ಲಿ ಮನೇಯಲ್ಲಿ ಹೆಂಗ್ ನಡ್ಕೊಂಡ್ ಹೋಗ್ತಾ ಇರತ್ತೋ ಹಂಗ್ ಬಂದ್ಬಿಡುತ್ತೆ.
ಹಂಗಂತೀರಾ ಪ್ರಶ್ನೆ ಮಾಡಲ್ಲ ಅಂದ್ರೆ ವಾಪಸ್ಸು ಯಾಕ್ ಇದಕ್ ಹಿಂಗ ಆಯ್ತು ಅಂತ.
ಹಾ ಹಾ
ಹಾ ಹಾ ಹಾ
ಹ್ಮ್
ಮತ್ತೆ ಎಲ್ಲ ಕ್ಷೇಮನ ನಿಮ್ಮ್ ಮನೆ ಕಡೆ
ಕ್ಷೇಮ ನಿಮ್ ಮನೆ ಕಡೆ
ನಮ್ಮನೆ ಕಡೆನೂ ಕ್ಷೇಮ
ಹಾ ಮತ್ತೆ ನಿಮ್ಗೇನ್ ಕೆಲ್ಸ ಕಾರ್ಯ ಏನು ಇಲ್ವೇ ಹಿಂಗೆ ಕಾಲಿನೆ
ಖಾಲಿ ಫುಲ್ಲು ಖಾಲಿ ಇನ್ನೇನ್ ಮಾಡೋದು
ಮತ್ತೆ ಜೀವನ ಹೆಂಗೆ
ಜೀವನಕ್ಕ ಏನಾದ್ರೂ ದಾರಿ ಮಾಡಬೇಕು ಹುಟ್ಸಿದ ದೇವ್ರ ಹುಲ್ಲ ಮೇಯಸ್ತಾನ ಅಂತ ಒಬ್ಬರ್ ಹೇಳೋರು.
ಓ ಹಂಗೆ ಹಂಗಂತ ಹುಲ್ಮೆಸ್ತವ್ನೆ ಅಂತ ಹೇಳ್ಬಿಟ್ಟ ಹಂಗೆ ಸುಮ್ನೆ ಇದ್ರೆ ಹಂಗೆ ಬರುತ್ತೆ ಬಾಬಾ ಅಂದಬಿಟ್ರೆ.
ಏನಾದ್ರೂ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳದು.
ಹ್ಮ್ ಅದೇ ಯಾವಾಗ್ ಮಾಡೋದಿನ್ನು. ಹ್ಮ ಓ ಹಂಗೆ. ಹಂಗಂದ್ರೆ ಅಲ್ಲಿವರ್ಗನು ಹುಲ್ ಮೇಯತಾ ಇರ್ತಿಯಾ.
ಹಾ. ಹುಟ್ಟಸಿದ್ ದೇವ್ರ ಹುಲ್ಲ ಮೇಯ್ತಾನ ಅಂದ್ರೆ ಹುಲ್ಲ ಮೆಯ್ಸಲ್ಲ ಬೇರೆ ಏನಾದ್ರು ತಿನ್ನಸ್ತಾನೆ ಅಂತ.
ಹಾ ಹಂಗೆ ನಿಮ್ಮ ಗಾದೆಗಳು ಎಲ್ಲ ನಂಗ ಅರ್ಥಾನೆ ಆಗೋದಿಲ್ಲ.
ನೀವು ಚಿತ್ರದುರ್ಗ ದವ್ರ ಅಂತಿರಾ ನಮ್ದ ಹಾಸನ ದವ್ರ ಗಾದೆನೆ ಅರ್ಥ ಆಗಲ್ಲ. ರಾ ಇನ್ನ ಬೆಳಗಾಮು ಚಿಕ್ಕೋಡಿ ಕಡೆ
ಹ್ಮ್ ಅಲ್ಲಾ ಒಂದ್ ಪಕ್ಷ ನನ್ ಆ ಕಡೆದ ಅರ್ತ ತ ಮಾಡ್ಕೊ ಬಿಡ್ತೀನಿ ಹಾಸನ ದವ್ರ ಇದಾರಲ್ಲಾ ಅವ್ರದ ಅರ್ಥ ಮಾಡ್ಕೊಳಕ್ ಆಗಲ್ಲ.
ಏನ್ರಿ ಈ ತರ ಈ ತರ ಇದ್ ಮಾಡ್ತಾ ಇದೀರಾ ಹಾಸನ ದವ್ರ ಅಂದ್ರೆ ಹಾಸನ ದವ್ರ ಅರ್ತ ಸರ್ ಕಷ್ಟ ಆಗ್ತಿದೆಯಾ ನಿಮ್ಗೆ.
ಏ ಹಂಗೆನಿಲ್ಲ ಹೇಳಿದ್ದಷ್ಟೇ ಆ ನಿಮ್ಮ್ ಊರ್ ಸೈಡ್ ಅಲ್ಲಿ ಏನೇನ ವಿಶೇಷತೆ ಇದೆ ನಮ್ಮ ಮುಂದೆ ಕೇಳದ್ಬಿಟ್ಟೆ ಬರೇ ನಿಂದ ಹೇಳಿಲ್ಲಾ.
ನಮ್ಮೂರಲ್ಲಿ ಏನು ವಿಶೇಷ ಇದೆ ಅಂದ್ರೆ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರ ಇದಾನೆ. ಜೈನ ಧರ್ಮದ ಪವಿತ್ರ ಸ್ಥಳ.
ಹ್ಮ್ ಕೇಳಿದ್ದೀನೀ ನೋಡಿದ್ದೀನೀ. ಹಾ
ನೋಡಿದೀರಾ. ಲಾಸ್ಟ್ ಟೈಮ್ ಯಾವಾಗ ಆಯ್ತ್ ನೋಡಿ ಹೇಳಿ.
ಹ ಅದಾ. ಎಡ್ ಸವ್ರದ ಹನ್ನೆರಡ ಅನ್ಸುತ್ತಲ್ಲಾ.
ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಯ್ತು ಎರಡ್ ಸಾವಿರದ ಹ ಹದನೇ ಹಾ ಹಾ ಹದಿನೆಂಟು
ಹದ್ನೆಂಟು. ಹಾ ಇವ ನೆಕ್ಸ್ಟ್ ಮೂವತ್ತಕ್ಕ ಮೂವತ್ತೊಂದಕ್ಕ.
ಎರಡ್ ಸಾವಿರದ ಮೂವತ್ತಕ್ಕ ಆಗತ್ ನೆಕ್ಸ್ಟು ಬನ್ನಿ. ತುಂಬಾ ವಿಜೃಂಭಣೆಯಿಂದ ಇರುತ್ತೆ ನೋಡಿವ್ರಿ.
ಹ್ಮ್ ನೋಡೋಣ ಈ ಚಲ ಇದ್ರೆ ಬರ್ತೀನಿ.
ಹ ಹಾ ಹಾ ಅದನ್ ಬಿಟ್ರೆ ನಮ್ಮು ಹಾಸನ್ ನಾ ತುಂಬಾ ಫೇಮಸ್ ಇನ್ನು ಹೊಯ್ಸಳ ಟೆಂಪ್ಲೇಚರ್ಗಳು ಅದಂತ
ಹಾ ನೋಡಿದ್ದೀನಿ ನಾನು ಹೊಯ್ಸಲ್ಲ ಎಲ್ಲಾ ಹಾ ಬಂದಿದ್ದೀನಿ. ನೋಡಿ ಹ್ಮ್.
ಹಾ ಎಲ್ಲ ಯುನೆಸ್ಕೋ ಲಿಸ್ಟಲ್ಲಿ ಇದಾವಲ್ಲ ಅವೆಲ್ಲ ನಮ್ಮ ಹಾಸನ್ದ ಹೆಸರಲ್ಲಿ ಇದ್ದಾವೆ.
ಹ್ಮ್
ಆಮೇಲೆ ಹೇಮಾವತಿ ನದಿಯ ಹರಿತಾಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿ
ಹ್ಮ್ ಹ್ಮ್
ಯಾ ಉಪನದಿ.
ಹ್ಮ್ ಹಾ ಗೊತ್ತು ಓದಿದ್ದೀನಿ.
ಅದನ್ ಬಿಟ್ರೆ ಇನ್ನೇನಿದೆ ಹಾಸನದಲ್ಲಿ ನಾನ ಹೇಳ್ಕೊಳ್ಳೋ ಹಂತದ್ದು. ನಮ್ಮ ಕಡೇನು ಮುದ್ದೆನೆ ಫೇಮಸ್ ಮುದ್ದೆ ನೆ ಜಾಸ್ತಿ ಪ್ರಿಫರ್ ಮಾಡ್ತೇನ ನಾವುನೂ. ಹ್ಮ್ ಹಾಸನದಿಂದ ನಾವ ಒಂದು ಒಬ್ಬ ಪ್ರಧಾನಿ ಕೊಟ್ಟಿದೀವಿ ದೇಶಕ್ಕೆ. ಹಾ ಹಾ ಹಾ ಇಬ್ರೂ ಮೂವರು ಸಿ ಎಫ್ ಆಇಬ್ರು ಮೂವರು ಸಿಎಂಗಳು ಕೊಟ್ಟಿದ್ವಿ
ಹಾ ಹಾ
ತುಂಬ ಆಆಆಅ ಇತಿಹಾಸ ಇದೆ ಚಿತ್ರದುರ್ಗದಷ್ಟ ಇಲ್ಲ ಅಂದ್ರೂ ಒಂದು ಮಟ್ಟಿಗಿದೆ
ಅಯ್ಯೋ
ಹ್ಮ್
ಹಂಗೆ
ಹ
ಏನೇ ಆದ್ರೂನು ಅವ್ರದೇ ಆದ ಅವ್ರ ಜಿಲ್ಲೆಗೆ ಏನೇನ್ ಇರ್ಬೇಕು ಅದು ಇದ್ದೇ ಇರುತ್ತೆ ಯಾರೇ ಆ ಹೇಳು ಬಿಟ್ಕ ಕೊಡಲ್ಲ ತಾನೆ ಅವ್ರ ಅವ್ರ ಜಿಲ್ಲೆನ
ಹೌದೌದು ಹಂಗೆ ಇದೆ
ಅದು ಕಮ್ಮಿನೇ ಇರ್ಲಿ ಹೆಚ್ಚೇ ಇರ್ಲಿ ಯಾರು ಬಿಟ್ಕೊಡೋದಿಲ್ಲ
ಎಸ್ ನಿಜಲಿಂಗಪ್ಪ ಅವರು ನಿಮ್ಮ ಡಿಸ್ಟ್ರಿಕ್ಗೆ ಬರ್ತಾರಾ
ಎಸ್
ನಿಜಲಿಂಗಪ್ಪ ಅವ್ರು ಇರ್ತ ಇದ್ರಲ್ಲ ಕರ್ನಾಟಕದಲ್ಲಿ
ಹಾ ಹಾ ಹಾ
ಒಂದಸ ಒಂದು ಒಂದ್ ಸಮಯದಲ್ಲಿ ತುಂಬಾ ಫೇಮಸ್ ಮುಖ್ಯಮಂತ್ರಿ ಆಗಿದ್ರಲ್ಲ
ಹಾ
ನಿಮ್ ಜಿಲ್ಲೆಯವರ ಇಲ್ವಾ
ಅನ್ಸುತ್ತೆ ನಂಗೆ ಕನ್ಫರ್ಮ್ ಆಗ ಗೊತ್ತಿಲ್ಲ
ಹೌದಾ
ಹ್
ನಿಮ್ಗ್ ರಾಜಕೀಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತಿರ
ಹ್ಮ್ ಅಷ್ಟೊಂದ್ ಗೊತ್
ಹ ನಿಮ್ಮ ಚಿತ್ರದುರ್ಗದ ಕಡೆ ಬಂದಾಗ ನಮ್ ಕಡೆ ನಮಗ ಒಂದ ಸ್ವಲ್ಪ ಈ ಗ್ಗಿಣ ಕಡುಬು ಕೊಡಿಸಸ್ತೀರಾ ನಮ್ಗು ಮಾಡ್ಕಡ್ತೀರಾ
ಹಾ ನಾನನ್ ನೀವೇಏನಾದ್ರು ಬಂದಿ ನನ್ ಕಾಲ್ ಮಾಡಿದ್ರೆ ನಾನನ್ ಖಂಡಿತ ಮಾಡ್ಗ ಬಂದ್ಕ ಕೊಡ್ತೀನಿ
ಬಟ್ ಅದೇಷ್ಟು ಸಮಯಕ್ಕೆ ಹಸು ಕರು ಹಾಕಿರ್ಬೇಕಲ್ಲಾ
ನಮ್ ಸೈಡ್ ತುಂಬಾ ಜಾಸ್ತಿ ಎಲ್ಲದನ ಕರ ಎಲ್ಲ ಒಂದಾಗ್ಲುೂ ಒಂದು ಒಂದಾಗ್ಲು ಒಂದು ಎ ತರ ಪ್ರೊಸೆಸ್ ಆಗಿರ್ತಾನೆ ಇರ್ತವೆ ಹ
ಅದ ಹೆಂಗ್ ನಿಂತಾರ ಅಲ್ಲ ತು ನಿಮ್ಮ ನಿಮ್ ಕಡೆ ಹತಾರ
ಯಾಕೆಂದ್ರೆ ಒಂದು ಎರಡು ಕಟ್ಕೊಂಡಿದ್ರೆ ಈಗ ಅದು ಮುಗಯೋತ್ತಿ ಇದು ಈ ತರ ಆಗಿರುತ್ತೆ ಹತ್ತು ಹದ್ನೈದು ಕಟ್ಕೊಂಡ್ರೆ ಇಡೀ ವರ್ಷವೆಲ್ಲ ಬರೀ ಕರಾವೇನನೆ
ಹ್ ಹತ್ತು ಹದನೈದು ಕಡ್ಕ ಒಂದೊಂದ ಮನೆಗ್ ಹತ್ತು ಹದ್ೈ್ ಇರ್ತಾವ ನಿಮ್ ಕರಾವು
ಹ್ಮ್ ಯಾಕಂದ್ರೆ ನಮ ನಮ್ ಸೈಡು ಅವ್ನ್ ಕಾಯಕ್ಂತ ತ್ತನೇ ಒಬ್ಬರು ಇರ್ತಾರೆ ಗೊತ್ತಾ ಅಷ್ಟು ಕಟ್ಕೊಂಡಿರ್ತಾರೆ
ಒಮ್ಮೆ ಸಿಗೋಣ ಬಿಡಿ ಹಂಗಾದ್ರೆ
ಹಾ ಸರಿ ಆಯ್ತು ಓಕೆ ಮತ್ತೆ ಕಾಲ್ ಮಾಡೋಣ
ಹಾ. ಹ